ಹಲೋ
ಹಲೋ ಹಾಶ ಹಾ ಚೆನ್ನಾಗಿದ್ದೇವ್ರೀ ನೀವು
ಹಾ ನಾವವು ಚೆನ್ನ ಇದೇವ ನೋಡ್ರಿ
ಹಾ ಎಲ್ಲಾ ಆಗಿತ್ ನೋಡ್ರಿ ಇವಾಗ ಫ್ರೆಶ್ ಅಪ್ ಆಗ್ಬಂದ ಕೂತಿದ್ವಿ ಅಡ್ಗೆ ಏನ್ ಮಾಡೋದಂತ ದೇವಸ್ಥಾನಕ್ಕೆ ಹೋಗಬೇಕಿತ್ತು
ಹಾ ಹಾ ಹಾ ಏನ್ ಅಡ್ಗೆ ಮಾಡ್ಬೇಕ್ರೀ ಏನ್ ಅಡ್ಗೆ ಪ್ಲಾನ್ ಐತೆ
ಅಡ್ಗೆ ಅಡ್ಗೆ ಹೆಸರು ಕಾಳ ಸಾರು ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೆ ನೆನ್ನೆ ಸಾರು ಇತ್ತು ಸ್ವಲ್ಪ
ಹಾ ರೀ
ಆತವಲ್ಲ ಸಾಕಾಗಲ್ಲ ಸಾರು ಒದು ಮಗನಿಗೆ ಕರ್ಕೊ ಬಂದು ಏನಾದ್ರು ಮಾಡ್ಬೇಕು
ಹ್ಮ ಮನೆಗ ಬರ ಬೆಳಿಗ್ಗೆ ಏನ್ ಮಾಡೋದು ಮಧ್ಯಾಹ್ನ ಏನ್ ಮಾಡೋದು ರಾತ್ರಿಗ್ ಏನ್ ಮಾಡೋದು ಇದೇ ಮಾಡೋದೇ ಆಗುತ್ತೆ. ಮತ್ತ್ ಹೇಳ್ರಿ.
ಹಾ ಅದೇ ಅಡ್ಗೆ ಅಡ್ಗೆ ಅಂದ್ರನೆ ಹಂಗದ.
ಹ್ಮ ಸರಿ ದಿನ ಅದಕ್ ಒಂದ್ ಟೈಮ್ ಟೇಬಲ್ ಹಾಕೋಬೇಕು.
ಹಾ ಬೆಳಗ್ಗೆ ಒಂತರ ತಿಂಡಿ ಮಧ್ಯಾಹ್ನ ಒಂತರ ಊಟ ರಾತ್ರಿ ಒಂತರ ಅಡಿಗೆ.
ಹೆಂಗ್ ಮಾಡ್ತಿದ್ರೊ ಏನೊ ಮೊದ್ಲೆಲ್ಲ ಈಗಂತ್ತರುಗು ಮತ್ತತ್ತಿಗೆ ಮಾಡದಂತಂದ್ರ ಟೆನ್ಷನ್ ಆಗತ್. ಅದರಲ್ಲಿ ನಮಗ್ ಬೇರೆ ಮಾಡ್ಬೇಕು ಮತ್ತೆ ಮಕ್ಳಿಗೆ ಬೇರೆ ಮಾಡ್ಬೇಕು. ಕ್ರೀ ಮಕ್ಳು ಅದ್ತಿನ್ನಲ್ಲ ಇದ್ತಿನ್ನಲ್ಲ ಅಂತೇಳಿ ಅವ್ರದು ಡಿಮ್ಯಾಂಡು ಇರ್ತವೆ. ಗಂಡ್ಮಕ್ಳಿಗೆ ರೊಟ್ಟಿ ಚಪಾತಿ ಇಲ್ದೆ ನಡ್ಯಂಗೆ ಇಲ್ಲ. ಹ ಅದೇ ಅದೇ ಅಲ್ರರಿ ಗ್ ಗಂಡ್ಮಕ್ಳಿಗೆ ರೊಟ್ಟಿ ಚಪಾತಿ ಇಲ್ಲೇ ನಡ್ಯದೇ ಇಲ್ಲ ಅವ್ರಿಗೆ ರೊ ರೊಟ್ಟಿ ಚಪಾತಿ ಪಲ್ಯ ಸಾರು ಅನ್ನ ಇಷ್ಟೆಲ್ಲಾ ಮಾಡ್ದಾಗೆ ಅಡಗೆ ಕಂಪ್ಲೀಟ್ ಅದು.
ಹಾ ಡೈಲಿ ರೊಟ್ಟಿ ಏನು ಮಾಡಲ್ಲ ನಾವು ಹ ಎಲ್ಲ ಚೆನ್ನಾಗಯತತ್ತು ನಾವು ದುರ್ಗಮ್ಮ ದೇವಸ್ಥಾನಕ್ ಹೋಗ್ ಬಂದ್ವಿ ಅಲ್ಲೇ ಎಲ್ಲಾ ಹಂಗೆ ನಮಸ್ಕಾರ ಮಾ ಬಂದ್ವಿ
ಹೌದ ನೀವು ಸಕ್ರ ಅದು ಉದಿಸ್ಕೊಂಡ್ ಬರ್ತೀರಿ.
ಏ ಇಲ್ಲಪ್ಪ ನಾವ್ ಅಲ್ ಏನ್ ಹೋಗಲ್ಲ ಹ
ನಮ್ಮಲ್ಲಿ ಇಲ್ಲಿ ಮನೆ ಹತ್ರನೇ ದೇವ್ರ್ ಬರ್ತವ್ರೀ. ಈ ಕಡೆ ನಮ್ಮೂರ ನಮ್ಮೂರ್ ಕಡೆ ಹೆಂಗಗೆ ಅಂದ್ರೆ
ಹಾ
ಈ ಕಡೆಸ ಇದು ಸಕ್ಕರೆ ಓದಿಸ್ಕೊಂಡ್ ಬರ್ತೇವ ಹಿಂದಿನ ದಿವ್ಸ ಓದಿಸಕೊಂಡ ತೊಂಬಂದು ಮರ್ದ ಸಹ ಚುಂಗೆ ಮಾಡ್ತೇವ್ರೀ
ಹಾ
ಚೌಂಗ್ಯ ಅಂದ್ರೆ ಅದು ಚೊಂಗ್ಯದ ಮಣಿ ಸಿಗತ್ರಿ ಅದ ಮ ಮದಲೇ ಇರುತ್ತ ಈಗ ಮೊದ್ಲಿಂದನ ನಮ್ಮ ಮನೇಲಿ ಅದ್ರ ಮಣಿ ಇತ್ರಿ ಈಗ ಗೋಧಿ ಹಿಟ್ಟ ಚಪಾತಿ ಏನ್ ಮಾಡ್ತೇವಲ್ಲಾ ಹಂಗೆ ಸೇಮ್ ಅದ ಗೋಧಿ ಹಿಟ್ಟನ ನಾತ್ಕೊಂಡು ಇಟ್ಕೋಬೇಕ್ರಿ ಅದು ಮಣಿೆಲ್ಲಾ ನೀಟ್ ಮಾಡಿ ಇಟ್ಕೊಂಡು ಆ ಇಲ್ಲಿ ಮುತ್ಕೊಂಡ್ ಸಕ್ರೆ ಅಂತ ೇಳ ಸಿಗತ್ರಿ ಅದ ಅಂದ್ರೆ ಅದ ಪುಟಾಣಿ ಬೆಲ್ಲ ಕೂಡ್ಸಿರೋದ್ರಿ ಅದು ಹಿಟ್ಟು ಅದಕ್ಕೆ ಮನದೊಂದ್ ಸ್ವಲ್ಪ ಪುಟಾಣಿ ಪೌಡ್ರು ಆಮೇಲೆ ಅದಕ್ ಒಂದ್ ಸ್ವಲ್ಪ ಕರಿ ಎಳು ಕೊಬ್ಬರಿ ಪುಡಿ ಆಮೇಲೆ ಗಸಗಸೆ ಇಷ್ಟೆಲ್ಲಾ ಹಾಕಿ ಮಿಕ್ಸ್ ಮಾಡ್ತೇವ್ರಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಎಲ್ಲಾ ಪೌಡರ್ ರೆಡಿ ಮಾಡಿ ಇಟ್ಕೊಂತೇವೆ ತಗೊಂಡಾದ್ಮೇಲೆ ಅದು ಗೋಧಿ ಹಿಟ್ ಏನ್ ಇರುತ್ತಲ್ಲ. ಮತ್ತ ಅದು ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ. ವಲ್ರರಿ ಈ ಹಂಚಿಟ್ಟ ಸಣ್ಣ ಸಣ್ಣ ಹುಳ್ಳಿ ಮಾಡ್ಕೋಬೇಕು ಪೂರಿ ಸೈಜ್ ಇಂದ ಪೂರಿ ಸೈಜ ಇಂದ ಗುಳ್ಳಿ ಮಾಡ್ಕೊಂಡು ಅದ ಏನ ಚಂಗ್ಯದ್ ಮಣಿ ಇರುತ್ತಲ್ರಿ ಅದ್ರ ಮೇಲೆ ಪ್ರೆಸ್ ಮಾಡಿ ಎಣ್ಣೆ ಹಚ್ಚಿ ಊದ್ಬೇಕ ಉದ್ದ್ಬೇಕಟ್ವಿ ಉದ್ದ ಆದ್ಮೇಲೆ ಅದನ್ನ ಬೇಯಿಸಬೇಕ ಅರ್ಧ ಬೇಯ ಆದ್ಮೇಲೆ ಅದನ್ನ ಹಂಚಲ್ಲಿ ಆ ಬೇಯ್ ಬಿಸಿ ಅದ್ಮೇಲ್ ತಗದು ಒಂದು ಬಾಳ್ಗೆ ಅಂತದ್ರೊಳಗೆ ಇಟ್ಟ ಅದ್ರ ಮೇಲೆ ಅದ್ ಪುಡಿ ಏನ್ ಮಾಡಿರ್ತವಲ್ರಿ ಅದನ್ನ ಫುಲ್ ತುಂಬಾ ಹರಡ್ಬೇಕ್ರೀ ಹರಡಾದ್ಮೇಲೆ ಮತ್ ನೆಕ್ಸ್ಟ್ ಮತ್ ಹುಳಿ ತಗೋಣೋದು ಅದೇ ತರ ಶುಂಗ್ಯದ್ ಮಣಿ ಮೇಲೆ ಎಣ್ಣೆ ಹಚ್ಚಿ ಉತ್ತಿ ಅದ್ರು ಮೇಲೆ ಮತ್ ಪೌಡ್ರ್ ಹಾಕೋದ್ರಿ. ಅಹ್ ಹಂಗ್ ಮಾಡ್ಕೊಂತ ನಮ್ಗೆ ಎಷ್ಟ್ ಬೇಕಾ ಅಷ್ಟು ಮಾಡ್ಕೊಂತ ಹೋಬಕ್ರಿ ನಾ ಮಾಡಿದ್ವಿರೀ ನಿನ್ನೆ ಏಹ್ ಮಾಡೋದ ಅಲ್ರಿ ಮತ್ ಕಲಿಬೇಕಲ್ರಿ ಊ ಗಂದ್ಮೇಲ್ ಮತ್ ಅವ್ ಮಾಡ್ಲೇಬೇಕ್ರೀ ಅಂದ್ರ ಅದೇನ್ ಪ್ರಸಾದ ನೈವೇದ್ಯ ತೋರ್ಸದಲ್ರರಿ. ಮಾಡ್ಕೊಂಡ್ ತಿನ್ನೋದ್ರಿ ವರ್ಷಕ್ ಒಂದ್ಸರಿ ತಿನ್ನೋದ ಗಲ್ಲ ಮತ್ ಬೇರೆ ಟೈಮಲ್ ಅಂತು ಮಾಡಕ್ ಆಗುದಿಲ್ಲ. ಆ ಟೈಮ್ ಅಲ್ಲಿ ಮಾಡ್ಕೊಂಡ್ ತಿನ್ನೋದೆ ಈಕಿ ಮಸ್ ತ್ತಾಗಿದ್ದು ಇದು ಮ ಮಾಡಿ ನೋಡ್ರಿ ನೀವು ಚೆನ್ನಾಗಾಗತ್
ಹಾ ಅದೇ ಅದೇ ಮಾಡ್ತೀರಿ ನೀವು ಗಟ್ಟಿ ಜುನ್ಕ ಹೆಂಗ್ ಮಾಡ್ತೀರಾ
ಗಟ್ಟಿ ಜುನ್ಕಾ ಇದುರಿಯಾ ಅಂದ್ರೆ ಈಗ್ ಅಂಗಡಿ ಕಡ್ಲಿ ಬೇಳಿ ಹಿಟ್ಟು ಅಹ ಮಾಡೋದು ಹೇಳ್ಬೇಕ್ರಿ ಏನ್ ಮನೇಲಿ ಹಿಟ್ಟ ಹೊಡಸ್ಕೊ ಬಂದ್ ಮಾಡೋದ್ ಹೇಳ್ಬೇಕ್ರಿ
ಮನೇಲಿ ಎರಡು ನಾವು ಹೊರಗಡೆನೆ ತರೋದ್ರಿ ನಾವ್ ಮನೇಲಿ ಮಾಡ್ಸಲ್ಲ.
ಹಾ ಹಾ ರೀ
ನಾವ್ ಮನೇಲೆ ಮಾ ಇದು ಅಂಗಡಿಯಿಂದಾನೇ ತರೋದು.
ಹಾ ಹಾ ರೀ ಅಂದ್ರೆ ನಮ್ಮಲ್ಲಿ ನಾವ್ ಹೆಂಗ್ ಮಾಡ್ತೇವ್ ಅಂತಂದ್ರೆ ಹೆಸರು ಬೇಳೆ ಇರುತ್ತಲ್ರಿ ಹೆಸರು ಕಾಳು ಹೆಸರು ಕಾಳು ಉಜ್ ಜೀರ್ಗೆ ಒಂದ್ ಸ್ವಲ್ಪ ಅಜ್ವಾನ ಅದ ಆಮೇಲೆ ಉ ಉದ್ದಿನ ಬೆಳೆ ಇರುತ್ತಲ್ರಿ ಉದ್ದಿನ ಬೆಳೆ ಇದ್ನೇಲ್ಲ ಮಿ
ಹಾ
ಗೆರಣೆಗೆ ಹಿಟ್ ಹಾಕ್ಸ್ಕೊಂಡ್ ಬರ್ತೇವ್ರಿ ಆದು ಚೆನ್ನಾಗಾಗತ್ರಿ ಜುನ್ಕಾ.
ಹಾ
ಅದನ್ನ ನಾವ್ ಹೆಂಗ್ ಮಾಡದಂತಂದ್ರೆ ಈಗ್ ಸೇಮ್ ಅ ಈಗ ನಾರ್ಮಲ್ ಬರೀ ಸಾದ ಕಡ್ಲೆ ಹಿಟ್ಟಿನ್ಕಿಂತ ಅದು ಸ್ವಲ್ಪ ಚೆನ್ನಾಗ್ ಆಗತ್ರಿ
ಅದು ಕೇಕ್ ತರ ಒಂತರ ಚೆನ್ನಾಗ್ ಬರುತ್ತೆ ನಾನು ಮೊನ್ನೆ ಟ್ರೈ ಮಾಡಿದ್ದೆ ಬಟ್ ಟ ನೀವು ಹೆಂಗ್ ಮಾಡ್ತೀರಾ ಅಂತ ಕೇಳೋಣ ಅಂತ.
ನಮ್ಮಲ್ಲಿ ಈ ಕಡೆ ನಾವು ಹಸೆ ಖಾರ ಅಂತತೇಳಿ ಮಾಡಿ ಇಟ್ಕೋಂತೇವ್ರಿ ಹಸಿ ಮೆಣ್ಸಕಾಯಿ ಹುರಿದು ಕೊತ್ತಂಬರಿ ಅಲ್ಲ ಬೆಳ್ ಳ್ಳುಳ್ಳಿ ಆಮೇಲೆ ಜೀರ್ಗಿ ಆ ಆಮೇಲ ಕರ್ಬೇವು ಇದೆಲ್ಲಾ ಹಾಕ್ ಮೊದ್ಲೆ ಖಾರ ಮಾಡಿ ಇಟ್ಕೊಂಡಿರ್ತೇವ್ರಿ.
ಹಾ ಅದೇನ್ ಮಸಾಲಾ ತರ ಪೌಡ್ರು ಮಾಡ್ಕೊಂಡಿರ್ತೀರ
ಇಲ್ರಿ ಇಲ್ರಿ ಪೌಡ್ರ್ ಅಲ್ಲ ಅಂದ್ರೆ ನಮ್ಮ ನಾವು ಇದು ಹಸೆ ಖಾರ ಹಾಕಿನ ಎಲ್ಲಾ ಅಡಗೆ ತಿಂಡಿ ಮಾಡೋದ್ರಿ ಮೆಣ್ಸಿ ಕಾಯ್ ಹೆಚ್ ಹಾಕೋದಿಲ್ಲ ಅದನ್ನ ಹಸ್ ಹಸಿ ಮೆಣ್ಸಕಾಯಿನ ಹುರುದು ಅದಕ್ಕೆ ಅಷ್ಟೆಲ್ಲ ನಾವ್ ಮಸಾಲೆ ಎಲ್ಲಾ ಹಾಕಿ ಖಾರ ಮಾಡಿ ಇಟ್ಕೊಂತಾರ ಎಲ್ಲ ಅಡುಗೆಗ ಅದ್ನ ಬಳಸ್ತೀವ್ ಈಗ್ ಜೂನ್ ಕ ಕಾದ್ರೂನು ನಾವ್ ಹಂಗೆ ಮಾಡುದ್ರಿ ಏನಿಲ್ಲ ಅದು ಹೆಚ್ಚಿ ಜುನ್ಕಾಕ ಉಳ್ಳಾಗಡ್ಡಿ ಎಲ್ಲಾ ಹೆಚ್ಚ ಇಟ್ಕೊಬೇಕ್ರಿ ಟೊಮಾಟ ಬೇಕಂದ್ರೆ ಟೊಮಾಟೊ ಕುದಿಸಿನ ಮಾಡ್ಬೋದು ಟೊಮೆಟೊ ಹಾಕಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಹುಣ್ಸೆ ಹಣ್ಣಿನ ರಸಾನೂ ಹಾಕ್ಬೋದ್ರಿ. ಫಸ್ಟ್ ಒಗ್ಗರಣೆಗೆ ಎಣ್ಣೆ ಇಟ್ಟು ಎಣ್ಣೆ ಒಂದ್ ಸ್ವಲ್ಪ ನೋಡಿ ಹಾಕೊಂಡಿರಿ ಆಮೇಲೆ ಮತ್ ಬೇಕಾರಾ ಹಾಕೊನಕ್ ಬರುತ್ತೆ ಸಾಸಿವ ಜೀರ್ಗ ಹಾಕಿ ಕರ್ಬೇ ಎಲ್ಲಾ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕ್ರಿ ಉಳ್ಳಾಗಡ್ಡೆಡಿ ಹಾಕಿ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಅರಶಿನ ಉಪ್ಪು ಆಮೇಲೆ ಹಸೆ ಖಾರ ಹಸೆ ಕಾರ ಎಲ್ಲ ಹಾಕಿ ಒಗ್ಗರ್ರಣೆ ಚೆನ್ನಾಗ್ ಇದನ್ನ ಮಾಡಿ ದಮ್ಮ ಆದ್ಮೇಲೆ ಬೇಕದ ಒಂದ್ ಸ್ವಲ್ಪ ಹುಣ್ಸೆಣ್ ರಸ ನೆನ್ಸಿಟ್ಕೊಂಡಿರ್ತಿರಲ್ಲಾ ಅದು ಹುಣ್ಸೆಣನ್ ರಸ ಹಾಕೋಬೇಕ್ರಿ ರಸ ಹಾಕೊಂಡು ನೀವು ಬೇಕ್ರೆ ಹಿಟ್ ಏನ ಇರುತ್ತಲ್ಲ
ಹಾ ರೀ
ಅದಕ್ಕೆ ಒಂದ್ ಸ್ವಲ್ಪ ನೀರ್ ಕುಡಸ್ಕೊಂಡಾದ್ರು ಡೈರೆಕ್ಟ್ ಒಗ್ಗರಣೆಗೆ ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಆ ಒಗ್ಗರಣೆಗೆನೆ ಎಷ್ಟು ಹಿಟ್ ತಗೊಂಡಿರ್ತ ಅದ್ರ ಡಬ್ಬಲ್ ನೀರ್ ಹಾಕೊಂಡ್ ಆ ನೀರಿಗ್ ನೀರ್ ಹಾಕಿ ನೀರ್ ಕುದಿಯೋ ಮುಂದೆ ಒಂದ್ ಸ್ವಲ್ಪ ಖಾರ ಉಪ್ಪು ಎಲ್ಲ ಏನ್ ಇನ್ನೊಂದ್ ಸ್ವಲ್ಪ ನಿಮ್ಗೆ ಟೇಸ್ಟಿಂಗ ಬೇಕ ಎಲ್ಲಾ ಹಾಕೊಂಡು ಅದ್ರೊಳಗ ಒಂದ್ ಸ್ವಲ್ಪ ಹಸೆ ಕೊಬ್ಬರಿ ಏನ ಇರ್ತಲ್ಲ ಅದನ್ನ ಆ ಈ ಅಬಡ ಜಬಡ ಜೆಜ್ಜಿದು ಅಂತೇವಿ ನಮ್ಮಲ್ಲಿ ನೀವ್ ಏನಂತೀರೋ ಗೊತ್ತಿಲ್ಲಾ ಅರ್ಧಂಬಂಬರ್ದ ಜಜ್ ಬೇಕ್ರಿ ಜಜ್ಜಿ ಅದನ್ನ ಒಗ್ಗರಣೆೊಳಗ ಹಾಕ್ಬೇಕ ನೀರ್ ಕುದಿಯೋಾಗನನೆ ಹಾ ಕೊಬ್ಬರಿ ಯೂಸ್ ಮಾಡ್ಬೇಕೇ್ರೀ ಈಗ ಒಬ್ಬೊಬ್ರ ಹೆಂಗಂದ್ರೆ ಕೊರ್ದಿಟ್ಟಿನ್ ಜುನ್ಕಾ ಒಳಗೆ ಮೇಲೂನು ಹಾಕ್ತಾರ ಬಟ್ ನಾವು ಒಗ್ಗರಣೆ ಒಳಗುನು ಒಂದ್ ಸ್ವಲ್ಪ ಹಾಕ್ತೇವೆ ಒಗ್ಗರಣೆ ಒಳಗೆ ಹಾಕಿ ಆಮೇಲೆ ಮತ್ತೇನಾ ಚೆನ್ನಾಗಲ್ಲ ಕುದಿಯಕತ್್ಮೇಲೆ ಅದ ಹಿ ಹಿಟ್ಟ ನ್ ಇರುತ್ತಲ್ಲಾ ಹಿಟ್ ಹಾಕಿ ಮಸಿ ಗುಂಡಿಲೆ ಚೆನ್ನಾಗಿ ಹಿಟ್ ಕುಡಸ್ತೇವ್ರಿ
ನೀವು್ ಹಂಗ್ ಮಾಡ್ತೀರಿ ನಾವು ಹಾ ಹೇಳಿ ಹೇಳಿ
ಅದ ಎಲ್ಲ ಕೂಡ್ಸ್ಬೇಕ್ರೀ ನಿಮಗೆ ಗಟ್ಟಿ ಬೇಕ ಕ್ಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿ ಆಗೋ ಮಟ್ಟ ತಡಿಬೇಕ ರೀ ಗಟ್ಟಿ ಟ್ಟಿ ಎಲ್ಲ ಆದ್ಮೇಲೆ ಅದನ್ನ ಬಿಸಿ ಬಿಸಿ ಇದ್ದಂಗೆನ ಎಣ್ಣೆ ಹಚ್ಚಿದ ತಟ್ಟೆಗ ಆದ್ೂ ಆಯ್ತು ಇಲ್ಲ ತುಪ್ಪ ಹ ಿ ತಟ್ಟಿಗಾದ್ೂ ಆಯ್ತು ಅದನ್ನ ಎಲ್ಲಾ ಶಿಫ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬಿಸಿ ಬಿಸಿ ಇದ ಂಗಗೆನ ಎಲ್ಲ ಒಂದೇ ಸಮ ತಟ್ಟಿ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಕರೆಳು ಒಂದ್ ಸ್ವಲ್ಪಗ ಹೌದುಲ್ಲ ನ ಖಾರದ ಪುಡಿ ಕೊತ್ತಂಬರಿ ಆಮೇಲೆ ಮತ್ತ ಮತ್ತೇ ಹಸ ಕೊಬ್ಬರಿ ಒಣ ಕೊಬ್ಬರಿ ಆದ್ರು ನೀವು ಹಾಕಬಹುದು ಹಸಿ ಕೊಬ್ಬರಿ ಆದ್ರರು ಹಾಕೋಬಹುದು ಹಾಕೊಂಡ್ ಗಾರ್ನಿಶ್ ಇದ್ ಮಾಡಿ ಅದನ್ನ ಸೀಳಿ ಇಟ್ಕೊಬೇಕ್ರಿ ಅಂದ್ರೆ ಕಟ್ ಮಾಡಿ ಬಾಳ ಫುಲ್ಲು ಒಣಗಿದ್ಮೇಲೆ ಅದು ಕಟ್ಟ ಆಲ್ರಿ ಪೀಸ್ ಇಲ್ಲ ನಿಮಗೆ ಹ ಅದು ಇನ್ನು ಈಗ ಒಂದೇ ಹೊ ತ್ತ ತಿನ್ನೋದ್ ಬೇಡ ಇನ್ನ ಒಂದ್ ಎರಡ್ ಮೂರ್ ಹೊತ್ತಗ್ ಇಟ್ಕೊಂಡು ತಿನ್ಬೇಕು ಅಂತ ಅಂದ್ರೆ
ಹಾ
ಆಕ ಎಲ್ಲಾ ಕಟ್ ಪೀಸ್ ಬರುತ್ತಲ್ರರಿ
ಹಾ
ಆ ಕಟ್ ಪೀಸ್ ಆದ್ಮೇಲೆ ಅದನ್ನ ಒಂದ್ ಸ್ವಲ್ಪ ಜುನ್ಕದ ಪೀಸನ ಎಲ್ಲ ಆ ಇದು ಎಣ್ಣೆ ಹಚ್ಚಿ ಹಚ್ಚೆ ಫ್ರೈ ಮಾಡ್ಬೇಕ್ರೀ
ಹಾ
ಎಣ್ಣೆ ಹಚ್ಚಿ ಫ್ರೈ ಮಾಡ್ಕೊಂಡ್ರಿ ಅಂತ ಅಂದ್ರೆ ಎರಡ್ ದಿನ ಇಟ್ಕೊಂಡು ತಿನ್ಬಹುದು ಇಲ್ಲ ನಿಮಗ್ಗೆ ಎಣ್ಣೆ ಹಚ್ಚಿ ಸಿಟ್ಗೊಣದು ಬೇಡ ಅಂತ ಅಂದ್ರೆ ಹಂಗೆ ಆದ್ರುನು. ತಿನ್ಬೋದು ರೀ ಆವತ್ತ ನಂತನೇ ಖಾಲಿ ಮಾಡ್ಬೋದು.
ಹಾ ಇಲ್ಲ ನಾನ್ ಮೊನ್ನೆ ಟ್ರೈ ಮಾಡಿದ್ದೆ ಮೊಬೈಲಲ್ಲಿ ನೋಡ್ಬಿಟ್ಟು. ಒನ್ ಟೈಮ್ ಬರ್ಕೊಂಡಿದ್ದೆ ಅದೇ. ತರ ಮಾಡಿದ್ದು ಏನಿದ ನಾನ್ ಮಿಕ್ಸಿಗೆ ಒಂದ್ ನಾಲ್ಕು ಜೀರ್ಗೆ. ಒಂದ್ ನಾಲ್ಕ್ ಬೆಳ್ಳುಳ್ಳಿ ಒಂದ್ ನಾಲ್ಕ್ ಕರ್ಬೇವಿನ ಹೆಸಳು ಸ್ವಲ್ಪ ಕೊತ್ತಂಬರಿ. ಶುಂಠಿ ಬೆಳ್ಳುಳ್ಳಿ.
ಹಾ ರೀ
ಹಸಿಮೆಣಸಕಾಯಿ ಇದಿಷ್ಟುನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಟ್ಕೊಂಡು ಆಮೇಲೆ ಹುಣ್ಸೆನಿನ ರಸ ನೆನೆಸ್ಕೊಂಡು. ಆ ಇದಕ್ಕ ಹಿಟ್ಟು ಎಷ್ಟು ಒಂದು ಅಳತೆ ಬೌಲಲ್ಲಿ ಒಂ ಹಿಟ್ಟು ಒಂದ್ ಕಪ್ ಹಿಟ್ಟಿಗೆ ಒಂದೇ ಲೋ ಅದು ಏನ್ ಕಪ್ ಅಲ್ಲಿ ತಗೊಂಡಿರ್ತೀವಲ್ಲ ಹಿಟ್ - - ಟ್ಟು ಅದೇ ಅಳ್ತೆನೆ ನೀರು ಒಂದೇ ಒಂದ್ ಕಪ್ ಒಂದ್ ಬೌಲ್ ತಗೊಂಡಿದ್ವಿ ಹಿಟ್ ಅಂದ್ರೆ ಒಂದೇ ಅಳ್ತೆ ನೀರು.
ಆ ನಾನೇಏನ್ ಹೇಳಿದ್ನಲ್ಲ ನಿಮ್ಗೆ ನಾವ್ ಹಸೆಕಾರ ಮಾಡಿ ಇಟ್ಕೊಂಡಿರ್ತೇವಿ. ನೀವು ಅದೇ ಹೊಸ ಹಸೆ ಖಾರನ ಹಾಕಿ ಮಾಡ್ಸಿದ್ರಿ.
ಹಾ ಈರುಳ್ಳಿ ಹಾಕ್ಬಿಟ್ ಟು ಸಾಸಿವೆ ಜೀರ್ರಿಗೆ ಕರ್ಬೇವು ಈರುಳ್ಳಿ. ಒಗ್ಗರಣೆ ಮೆಣ್ಸಕಾಯಿ ಒಗ್ಗರಣೆ ಕೊಟ್ - - ಬಿಟ್ಟು ಆಮೇಲೆ ಹುಣ್ಸೆಣನ್ ರಸ ಬೆಲ್ಲ ಹಾಕಿ ಕೈಯ್ಯಾಡಿ ಆಮೇಲೆ ಪೇಸ್ಟ್ ಇರುತ್ತಲ್ಲ ಅದು ಹಾಕಿ ವಾಸ್ - - ಸ್ನೆಹೋಗೋ ತನಕ ಸ್ವಲ್ಪ ಡ್ರೈ ಮಾಡ್ಬಿಟ್ಟು ಆಮೇಲೆ ಹಿಟ್ - - ನೀರು ಕುೂಡಸ್ಕೊಂಡು ಡೈರೆಕ್ಟ್ ಗಟ್ಟಿ ಮಾಡ್ಕೊಳ್ತಾ ತಿರುಗ್ಸ್ಕೊಳ್ಳೋದು.
ಹಾ ಹಾ ರೀ ಆಮೇಲೆ ಇದ್ರ ಇದು ಜೂನ್ - ಕ್ಕ ಹಿಂಗ ಆದ್ಮೇಲೆ ಈ ಕಡೆ ಮತ್ತೇನು ಆ ಇದು. ತಾಲಿ ಪಟ್ಟಿನೂ ಮಾಡ್ತಾರೀ ತಾಲಿ ಪಟ್ಟಿ ಗೊತ್ತಾ ನಿಮ್ಗೆ.
ಹಾ ತಾಲಿಪಟ್ ಗೊತ್ತು ನಾನ್ ಜಾಸ್ತಿ ಮಾಡಲ್ಲ ನಮ್ ಅತ್ತೆ ಅವ್ರು ಮಾಡ್ತಾರೆ. ನಮ್ಮತ್ತೆ ರಾಗಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು. ಆಮೇಲೆ ಜೋಳ ಇಟ್ಟಿದ್ರೆ ಹಾಕ್ತಾರೆ ಇಲ್ಲ ಅಂದ್ರೆ ಇಲ್ಲ ಕಡ್ಲೆ ಇ ಇಟ್ಟು ಎಲ್ಲಾ ತರದು ಹಿಟ್ಟು ಒಂದ್ ಸ್ವಲ್ಪ ಹಾ ರಾಗಿ ಹಿಟ್ಟು ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ರಾಗಿ ಹಿಟ್ಟು ಒಂದ್ ಸ್ವಲ್ಪ. ಇಲ್ಲ ಇಲ್ಲ ಚೆನ್ನಾಗ್ ಬರ್ತಾವ ಬಾಳ ಚೆನ್ನಾಗ್ ಬರ್ತಾವ ಎಲೆ ಇಟ್ಟು ಹಾಕಿ ಕ್ಯಾರೆಟ್. ಟು ಇದು ಸೌತೆಕಾಯಿ ಇದ್ರೆ ಸೌತೆಕಾಯಿ ಇಲ್ಲ ಮೂಲಂಗಿ ಆಮೇಲೆ ಆಲೂಗಡ್ - ಮ ಎಲ್ಲ ತು ತುರ್ಕೋತಾರೆ ತುರ್ಕೊಂಡು ಹಸಿ ಮೆಣ್ಸಿ ಕಾಯಿ ಶುಂಟಿ ಬೆಳ್ಳುಳ್ಳಿ ಆ ಮೇಲ್ ಕೊತ್ತಂಬ್ರಿ. ಆ ಇದೆಲ್ಲಾ ಪೇಸ್ಟ್ ಮಾಡ್ಕೊಂತಾರೆ. ಪೇಸ್ಟ್ ಮಾಡ್ಕೊಂಡ್ ಅದಕ್ ಹಾಕಿ ಮಸಾಲ ಟೈಪ್ ಆಗತ್ತಲ್ಲಾ ಹಾಕಿ ಹಿಟ್ಟತರ ನಾದಿ ಕಲಸ್ - - ಕೊಂಡ್ ಇಟ್ಕೋತಾರೆ ಆಮೇಲೆ ಹುಳ್ಳಿ ಮಾಡ್ಕೊಂಡು ಎಣ್ಣೆ ಹಚ್ಚಿ ತಟ್ಟಿ ಬೇಯ್ಸೋದು.
ಹಾ ನಾನು ಮಾಡ್ತೇಂತಡ್ರಿ ಈ ಟೈಪ್ ಈಗ ನೀವ್ ಹೇಳಿದ ಮತ್- ಥಡ್ರಿ ಇದನ್ನ ಇಲ್ಲಿವರೆಗೆ ಮಾಡಿರ್ಲಿಲ್ಲ ಇನ್ನೊಂದ್ ಸರಿ ಮಾಡ್ತೇನ್ ನಾವ್ ಹೆಂಗ್ ಮಾಡ್ತೇವ ಅಂದ್ರೆ ಜೋಳದ್ ಹಿಟ್ಟು ಗೋಧಿ ಹಿಟ್ಟು. ಮತ್ತೆ ಇದು ಅ ಏನ ತಾಲಿಪಿಟ್ಟಿದ್ ಅಂತೇಳಿ ಮತ್- ಇಲ್ಲಿ ಹಿಟ್ ಹಾಕುಸ್ ತಾರೀ ಉದ್ದಿನ್ ಹಿಟ್ಟು ಉದ್ದಿನ್ ಬೆಳೆ ಎಲ್ಲಾ ಜಾಸ್ತಿ ಇದ್ ಮಾಡಿ
ಇಲ್ಲ ಗೋಧಿ ಇಟ್ಟು ಮಿಕ್ಸ್ ಮಾಡಲ್ಲ ಗೋಧಿ ದೋಸೆ ಮಾಡ್ತೀವ ಬರಬೇಕಾದ್ರೆ.
ಹಾ ಹಾ ಗೋಧಿ ದೋಸೆ ನಮ್ಮನ್ ನಾವು ಮಾಡ್ತೇವರಿ. ಬಟ್ ಅಂದ್ರೆ ಹುಡುಗರು ವೆಜಿಟೇಬಲ್ಸ್ ಎಲ್ಲ ಹಾಕಿ ತಿನ್ಕಷ್ಟ ಕಷ್ಟ ಇದ್ ಮಾಡ್ತಾರಲ್ರರಿ ಹಂಗಾಗಿ ಪಾಲಾಕ್ ದೋಸೆ ಮಾಡ್ ನೋಡ್ರಿ ಪಾಲಾಕ್ ತೋಸೆ ಚೆನ್ನಾಗ ಆಗತ್ ನೋಡ್ರಿ
ಹಾ ಅದೇ ನಾವು ಪಾಲಕ್ ರೈಸ್ ಹಾ ದೋಸೆ ಇಲ್ಲ ಇಲ್ಲ ದೋಸೆ ಮಾಡಿಲ್ಲಾರಿ ಇಲ್ಲ
ಏನ ಇಲ್ಲ ಏನ್ ಕಷ್ಟ ಇಲ್ಲ ಪಾಲಕ್ ಸೊಪ್ ತಂದಿರ್ತಿರಲ್ಲ ಈಗ ಬರ ಈ ಈ ಹುಡುಗರಿಗೆ ಕಲರ್ ಕಲರ್ ದೋಸೆ ಅಂದ್ರೆ ಇಷ್ಟ ಪಡ್ತಾರೀ ಈಗೇನ್ ಆ ಅಕ್ಕಿ ದೋಸೆ ಮಾಡ್ತೇವಲ್ಲಾ ನಾವು ಅಕ್ಕಿ ದೋಸೆ ನೆನ್ಸಿಟ್ಟ ಏನ್ ರುಬ್ಬಿದ್ದೆಲ್ಲಾ ಮಿಕ್ಸ್ ಇರ್ತಲ್ಲ ಅದಕ್ಕೆ ಪಾಲಕ್ ಸೊಪ್ಪನ್ನ ಜಸ್ಟ್ ಬರಿ ಕುದಿಸಿ ಆಹ್ ರುಬ್ಬಿದ್ದಾದ್ರರು ಪೇಸ್ಟ್ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ ಅಂತ ಅಂದ್ರುನು ಅದು ಗ್ರೀನ್ ದೋಸೆ ಆಗುತ್ತೆ ಗಲ್ಲ ಅಂತಂದ್ರೆ ನೀವು ಹಸೆ ಪಾಲಕ್ ಸೊಪ್ಪು ತೊಳೋದು ಅದನ್ನಾದ್ ಪೇಸ್ಟ್ ಮಾಡಿ ಹಾಕಿದ್ರುನು ಅದ ಗ್ರೀನ್ ದೋಸೆನ ಆಗತ್ರಿ ಹೆಸರು ಕ ದೋಸೆನು ಮಾಡ್ತ ನಾವವು ಹೆಸರು ಕಾ ದೋಸೆ ಕಾಯಿ ಚಟ್ನಿ ಮಸ್ತ್ ಕಾಂಬಿನೇಷನ್ ಆಗತ್ ನೋಡ್ರಿ ಹುಡ್ಗರಿಗೆ ಈಗ ಒಂದೇ ತರ ದೋಸ ಹಾ ಬರ್ಕೊಡ್ರಿ ಹೇಳ್ತೇನೆ
ಹಾ ಅದೇ ಉಡುಗುರಿಗೆ ವೆರೈಟಿ ವೆರೈಟಿ ಮಾಡ್ಕಟ್ರೆ ಖುಷಿ ಪಡ್ತಾರೆ ಇಷ್ಟನ ಪಡ್ತಾರ
ಆ ಒಂದೊಂದ್ ಮಕ್ಳು ಸೊಪ್ಪು ತರಕಾರಿ